ಹಲೋ
ಹ ಹೇಳ್ರಿ ಇದ ಬಂದ್ರೆ ಒಂದಲ್ಲ
ಇಲ್ಲ
ಬಂದೆ ಅಂದ್ರೆ ಲಾಸ್
ಇಲ್ಲ ಇಲ್ಲ ಇದ್ದಿ ಹೊಲದಾಗ
ಜಿನ್ ಜಿನ್ ಬರ್ಕದ ಪೋಸ್ಟ್ ಆಯ್ತ
ಪೋಸ್ಟ್ ಆಗಿಲ್ರಿ
ಸ್ಪೆಷಲ್ ಪ್ರೋಗ್ರಾಮ್
ಎಲ್ಲ ಈರಣ್ಣ ಬೆಂಕಿ ಹಚ್ಚಿ
ಇನ್ನು ಏಳು ಎಂಟು ಗಂಟೆ ಆಗ್ತುತೆ
ಹ್ಮ್ ಹ್ಮ ಹ್ಮ್
ಏನ್ ಮಾಡ್ತೀರಾ ಎಲ್ಲಾ ಕತ್ಲೆಲ್ಲೆ ತರೋದು ಹಲೋ
ಹಲೋ
ಏನಪ್ಪಾ ಆರಾಮಾದಿಯಾ ಕಣ್ಣಿಗೆ ಬಡ ಏನಿಲ್ಲ ಯಾಕಡೆ ಹೋಗಿದೀಯ ಅರಕೆರೆಗೆ ಹೋಗಿದ್ಯಾ
ಅದ ನೋಡಿನಾ ನೋಡ ನೋಡ ನೋಡ ನೋಡನೋ ಸ್ವಲ್ಪ ಯಾವ ಟಾನಿಕ್ ಇಲಪ್ಪ ಹಾ
ಎಲ್ಲಿದ್ದೆ
ಯಾದಗಿರಿ
ಯಾದಗಿರಿಗೆ ಯಾಕೆ ಈಗ ಬೆಲಾಟೆ
ಅದಿಕ್ಕೆ ಬಂದೆಪಾ ಈಕಡೆ
ಪೋಸ್ಟ
ಆ ಹ್ಮ್ಮ್ ಹ್ಮ್
ಹ್ಮ ಆರಾಮಲ್ಲ
ಹ್ಮ್ ಹಾ ಮಳೆ ಆಗಿಲ್ಲ ಈ ಕಡೆ ಮುಂದಾಳಕ ನನ್ಗ ಬಿಸಿಲ್ ಬತ್ತ ಈ ಕಡೆಗೆ
ಕ ಮಲಕ ಆಯಗಲ್ಲ .
ಮುಟ್ಟ್ಯಲ್ಲ ಮಳೆ ಇಲ್ಲಿ ಮುಂದಳಕೆ ಆಗಿಲ್ಲ ಮಳೆ. ನ ನಮ್ಮೂರು ಆಳದಂದ. ಈ ಕಡೆನೋ ಮಳೆ ಎಟು ಮಳೆ ಆದದ್ರನು.
ಆಯ್ತು ನಮ್ ಮಕ ಮಾಡ ಬಲ್ಲ ನಾಗಪ್ಪಡ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಸಾವುತೀನಿ ನಾವ್
ಆಯ್ತ್ ಬರಗಲ್ದಾತ ನೋಡ್ರಿ ಎಷ್ಟು ಎಕ್ರೆ ಎರಡು ಎಕರೆ ಆಯ್ತಪ್ಪ ಹ್ಮ ಹ್ಮ
ಗರಿಬ ಆಟ ಮಾಡಿದ್ರೆ ನಮ್ ಹೊಲ ಉಳತೀವಿ ಇಲ್ಲ ಸತೋಗ್ತಿವಿ
ಹ್ಮ್ಮ್
ನಮ್ಮ್ ಅಪ್ಪನವ್ರನ ಬಡ್ತ ಬಡವರು ನಾನು ಬಡವರು ಏನ್ ಹಿಂಗಾದ್ರೆ
ಹಾ
ಹಾ .
ಹಾ
ಐನೂರುಪಾಯ .
ಇನ್ನೂರುಪಾಯ.
ಕ . ಸಣ್ಣ ಬಕ . ತಣ್ಣೆ ಬೆಳಿಕದ ಕೊಡತ. ನ ಕೊಡ್ತೇ ಸಾಮಾಡ ಏನ. ರಕಲ್ಲ ಏನ್ ಗಾಳಸಕೈತೆ ನಾ.
ಅ. ಏನ್ ಮಾಡಕತ್ತಿ ಸುಮ್ನೆ ಕೂತಿರ.
ಹ್ಮ್ ನವ ಕುಂತ ನ ಮಲ್ಲಿ. ಗಾಯಕರ ಮ ಆರಾಮ .
ಹ್ಮ.
ಗರು ಎಂಗ ನಪ. ಬೆಂಗಳೂರ್ಗಿದ್ದು ದುಡಿಯಕ್ಕೆ ಹೋಗಿ ಕಾಲೇಜ್ ಆರಾಮ ಬರ್ಲ.
ಕಟ್ಟತ್ ಮಾಡ ಕ ಮಾಡ ಹೂ. ಫನ್ಲತಾಯಸ್ತ .
ಕಟ್ಟಮಾಡ್ತಾನ ಯಾಕ.
ಹಾ.
ಮಾಡಂತನಾಗ ಹ್ಮ್ ಹ್ಮ್.
ಹ್ಮ್ ಹ್ಮ್ ಹ್ಮ್.
ಅಟ್ರನರ್ ಮೇಡಾನ ಪರಮಾನವಾ.
ಅರಮನ.
ಹ್ಮ್.
ಹ್ಮ
ದತ್ತು . ನೀ ಎಷ್ಟು ಹೊತ್ತು ಅದು.
ಹ್ಮ್ ಆ ಎಂಟು ಗಂಟು ಅದೇನೋ.
ನೀವು ಇರ್ಬಟ್ಟ.
ಹ್ಮ.
ಹಾ ನಮ್ಗೆಲ್ಲಾ. ಬೆನ ಸುಟ್ಟು ಇದು ಆಗ್ಯ ಇಲ್ಲಿ ಹಂಗಿ ಹ ಹಂಗನ ಸುಟ್ಟಕತ. ಬಜಲಿ.
ಬಿಸಲ್ ಬಿಸುವ ರ.
ದೊಡ್ಡ ದೊಡ್ಡಮ್ಮ ಹಿಂಗ ಹೇಳಕ ಎಲ್ಲಿಗ ಕೂರಿಂತಲ್ಲ.
ಹಾ ಹಾ.
ಜನ ಟ್ಟ ಜ ತ.
ಹೌದ ಹೌದ ಹೌದು ಹೌ.
ಹ್ಮ್.
ಹ್ಮ್ .
ಇನ್ನರ.
ಹ್ಮ್.
ಎರಡು ಎಕ್ರೆ ನಮ್ದ್ ಎರಡ್ ಎಕ್ರೆ ಹುಂ ಹುಂ
ಹಾ.
ಹಲೋ ಕೇಳಂತಿಲ್ಲ
ಎ ನೀಲಣ್ಣ.
ಹ್ಮ್.
ತಂಬರೆ ತಂಬಾರೆಂಗೆ.
ಆಯ್ತಾಯ್ತು.
ಹ್ಮ್. ಮಾಡ್ಬೋಡ ಬೆಳಗಾಗ ಕುಡ .
ಸರಿ ಕುಂಟು ಹಡುಕ್ ಮತ್ತ ತಿನ್ನತ್ತ ಗಳ ಹಿಡುಕ್ ಬಿಡುು ಅದೊಂದುದು. ಸ ಜಳೆ ಆಗಿಲ್ಲ ಗೌಡ್ರ ಲಾಗಣ .
ನಾಗರಾಜ ನಾಗರಾಜ ಇವತ್ತು ನೈಟ್ .
ಹ್ಮ್ ಹ್ಮ್ ಬರ್ತ
ಹ್ಮ.
ಹ್ಮ್ ಹ್ಮ್.
ಹ್ಮ್.
ಹ್ಮ ಹಾ.
ನಾ ಮಾತಾಡಕತೀನಿ. ಹ್ಮ.
ಹಲೋ.
ಹಲೊ ಅಂದ್ರೆ ಒಲ್ದೇ ಎಂದ. ಒಲ್ಯಮ ಬಂದ್ರ ಹಲೋ ಮ
ಇನ್ನ ಹಾಗಿಲ್ಲ .
ಹ್ಮ.
ಹೈ.
ಇನ್ನ ಆಗಿಲ್ಲ ಹಾ ಬರಿ. ಮದ್ಯಾ ಪೂರಿಗೆ ಆಕಡೆ ಸಾಯಂಕಾಲ ಕಡೆ ಬರ್ರಿ ಮತ್ತ ಪೋಸ್ಟ್ ಮಾರ್ಟಮ್ ಬರ್ತದಲ್ಲ ಜಣ ಬ ಅಂತ ಬರ್ತದ ಸಾಂ ಎಳ್ ಗಂಟೆ ಆಗ್ತದೆ ಎಲ್ಲಾರ ಬರಿ ಆ ಕಡೆ ಸಾಯಂಕಾಲ. ಅನ್ನೇ ಕೊಲ್ಲ ಬರ ನಲ್ಲ ಮಾಡ್ಬಾರ್ದು ಬಡವರ್ ಮಕ್ಳಿಗೆ. ಅ ವುದೇ ನಮ್ಮಳ ಎತ್ರ ಹ್ಮ್